ನ ಮಧ್ಯಾಹ್ನಕ್ಕ ಮಾತಾಡ್ತಿದ್ವಿ ಹಂಗೆ ಇಟ್ವಿ ಮತ್ತೆ ಮಾತಾಡ್ಬೇಕು ಅನಸ್ತ ಅದಕ್ಕೆ ಕಾಲ್ ಮಾಡಿ
ಇರ್ಲಿ ಮೇಡಮ್ ಪರವಾಗಿಲ್ಲ ಇವಾಗ ಸ್ವಲ್ಪ ಆರಾಮ ಇದ್ದೀರಾ
ಚನ್ನಾಗ್ ಮಾತಾಡ್ತ
ಹಾ ಮೇಡ್ ನೀವ್ ಅಷ್ಟೆ ತುಂಬಾ ಚೆನ್ನಾಗ್ ಹೇಳ್ತೀರಾ ತುಂಬಾ ಚೆನ್ನಾಗ್ ಫೀಲಿಂಗ್ಸ್ ಶೇರ್ ಮಾಡ್ಕೊತೀರಾ ನಿಮ್ಮ ಅನಸೊಳಗೆ ಏನು ಇಟ್ಕಳಲ್ಲ
ಹ್ಮ್ ಹ್ಮ್ ಊಟ ಆಯ್ತಾ ಮೇಡಮ್
ಮತ್ತೆ ಮೇಡಮ್ ಇವಾಗ ಸ್ವಲ್ಪ ಆರಾಮ್ದೀರಾ ಇಲ್ಲ ಮೇಡಮ್ ಇನ್ನುೂ ನಮ್ಮ್ ಅತ್ತಿಗೆ ಮನೆಗ್ ಹೋಗಿಲ್ಲ ಇವಾಗ ತಾನೆ ಬಂದೆ ಹೋಗ್ಬೇಕು
ಹ್ಮ್ ಇಲ್ಲ ತಲಾ ನೋಯ್ತಿತ್ತು ಬೆಳಗಿಂದ ಯೋಚನೆ ಮಾಡಿ ಮಾಡಿ ಟ್ಯಾಬ್ಲೆಟ್ ತಗೊಂಡು ಮಲ್ಗ ಬಿಟ್ಟಿದ್ದಿವತ್ತು ಹಂಗತ ಇವಾಗ ಒಂದ ಸ್ವಲ್ಪ ಮೈಂಡ್ ಫ್ರೀ ಅನ್ನಿಸಿಸತು
ಹ್ಮ್ ಇನ್ನುವಾಯ್ಸ್ ಕ್ಲಿ ಇದ ಆಗಿಲ್ಲ ನಿಮ್ದು
ಅಲ್ಲಾ ಏನ್ ಮಾಡೋಣ ಮೇಡಮ್
ಅದಕ್ಕೆ ಹೇಳಿದ್ದರು ಮೇಡಮ್ ಸ್ವಲ್ಪ ಆಚೆ ಆಚೆ ಹೋಗ್ ಬರ್ಬೇಕು ಅಂತ
ನಾನ ಯಾರು ಸವಸಕ್ಕೂ ಹೋಗಲ್ಲಲ್ಲ ಮೇಡಮ್ ನನಗೆ ಯ ನಾನು ಆತು ನನ್ನ ಮನೆ ಕೆಲಸ ಆತು ನನ್ಕಂಡ ನನ್ನ ಮ ಹಲ ಹ್ಮ
ಅದೇ ಮೇಡಮ್ ರಿಲೇಷನ್ ಮನೆ ಎಲ್ಲಾದ್ ಹಿಂಗೆ ಸುಮನೆ ಹಿಂಗ ಹೋಗಿ ಬಂದ್ರು ನ ಮೈಂಡ್ ಸ್ವಲ್ಪ ರಿಲಾಕ್ಸ್
ಏ ಇಲ್ಲ ನಾನ್ ತುಂಬಾ ಇಲ್ಲ ನಾ ನ ನಮ್ಮ ಮನೆಯ ತುಂಬಾ ಫಂಕ್ಷನ್ ಅಟೆಂಡ್ ಮಾಡ್ತೀವಿ ಮನೇಲಿ ಇರೋದು ಸ್ವಲ್ಪ ಕಡಿಮೆ ನಾವು ಬಟ್ ಆದ್ರುನು ಫ್ರೆಂಡ್ ಸರ್ಕಲ್ ಹಿಂಗ್ ಮಾಡ್ತಾರಲ್ಲ ಅನ್ನೋದೊಂದು ಬೆಳ್ಸರ್ ಅಷ್ಟೆ
ಇರ್ಲಿ ತಲ್ರಿ ನೆಕ್ಸ್ಟ್ ಇ ನಿಮ್ ಕಮಿಟ್ಮೆಂಟ್ ಮುಗ್ದಾದ್ಮೇಲೆ ಸ್ವಲ್ಪ ಇನ್ಮೆ ಆದ್ರರು ಅಲರ್ಟ್ ಆಗಿರಿ
ಇಲ್ಲ ಇಲ್ಲ ಇಲ್ಲ ಕಮಿಟ್ಮೆಂಟ್ ಮುಗಿದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಲ್ಲಿ ಏ್ಟ ಪರ್ಸೆಂಟ್ ದೂರ ಇಟ್ಬಿಡ್ತಾರೆ
ಹೌದು ಮತ್ತೆ ಏನೇ ಬಂದು ಏನೇ ಮಸ್ಕ ಹೊಡದ್ರುೂನು ಕರ್ಗ ಹೋಗ್ಬಾರ್ದು ಮತ್ತೆ ಅದೇ ತಪ್ಪ ಮಾಡ್ತಾರ
ನಾನು ಒಂದ್ಸಲ ನೋಡ್ಕೊತೀನಿ ಮನುಷ್ಯ ಹೆಂಗೆ ಅವ್ರ ವ್ಯಕ್ತಿ ಹೆಂಗೆ ಆ ತರ ಆತರ ತಿಂಗ್ ಮಾಡ್ತೀನಿ ನಾನು ನಾನು ಒಂದ್ಸರಿ ಎರಡ್ ಸರಿ ಆಹ ಕೊಡ್ತೀನಿ ಹನ ಸರಿ ಅವಾವ ಕಣಕ ಹತ್ರ ಕುಟ್ಕನಲ್ಲ ಹಂಗೆ ಹಾ ಹ್ಮ
ಹ್ಮ
ರೂಮ್ ಎಲ್ಲ ಐತಿ ನೋಡ್ರ ಮುಂದ್ಗಡೆ ರೂಮ್ ಮತ್ತೆ
ಮುಗೀತಾ ಮೇಡಮ್ ಕೆಲ್ಸ ಎಲ್ಲಾ
ಕೆಲ್ಸ ಎಲ್ಲ ಆಯ್ತು ನನ್ ಬೆಳಗ್ಗೆ ಸಾಂಬಾರ್ ಸಂಜೆ ಸಾಂಬಾರಾ ಮಾಡೋಣ ಅನ್ಕೊಂಡು ಇದೇ ತಲ್ ನವಿ ಮಾಡ್ಲಿಲ್ಲ ಹ ಓ ಅವ್ರಪ್ಪಜಿ ಹುಡುಗ್ರಗ್ ಹೊರಗಡೆ ತರ್ಸ್ಕೊಟ್ಟಿದ್ರೆ ಸ್ವಲ್ಪ ಸಾಂಬಾರಾರ್ ಐತೆ ಈಗ ಊಟ ಮಾಡಕ್ ಅವ್ರ ಅಪ್ಪ ಅವ್ರಿಗೆ ಅದಕ್ಕೆ ಬಿಟ್ಟು ಸುಮ್ ಮಲಗಗ್ ಬಿಡ ಬೇಜಾರ ಮೇಡಮ್ ಏನ್ ಮಾಡ ಬೇಚಾರಿ ಬತ ನ
ಇರ್ಲತ್ತ ಅಲ್ರಿ ನಾಳ ಅಷ್ಟತ್ತ ಮೈಂಡ್ ಸ್ವಲ್ಪ ಇನ್ ಮಾಡ್ಕಳ್ರಿ ಅದಕ್ಕೆೇಳಿದ ಮ್ಯೂಸಿಕ್ ಸ್ವಲ್ಪ ಕೇಳ್ರಿ
ಏ ಇಲ್ಲ ಬಂದು ಸಾಂಗ್ ಅಕ್ಕನ್ ಮಲಗ್ ಬಿಟ್ಟಿದ್ದೆ ನನಗ್ ಗೊತ್ತೇ ಇಲ್ಲ ನನ್ಗೆ ಎಚ್ಚನ ಇಲ್ಲ ಹಂಗ್ ಸಾಂಗ್ ಆಗದು ಅದ್ರ ಪಾಡಗದ ಫೋನಾಗ ಹೊಡಕಂತ ಹ ತಂಬ ನಲ್ಲ ಕ್ರಿಕೇತ್ರರ ಹ್ಮ್ ಹಂಗಾಗಿ ಕೇಳ್ತಿತಿ ನಾನನ್ ಸಾಂಗ್ ಕೇಳ್ತಾನ ಇರತಿ ರೆಗ್ಯುಲರ್ ಆಗ ಕೇತಿ ನನ್ ಇ ಟೈ ಅಲ್ಲಿ ಅಂತಸಲ್ಲ ನನ್ಳ ಹಾಗೆ ಆ ನೆಲ ಒರ್ಸ್ಕಾದ್ರೆ ಪಾತ್ರೆ ತೊಳಿಬೇಕ್ರೆ ಬಟ್ಟೆ ತೊಳಿಬೇಕ್ರೆ ನಮ್ಮ ಮನೇೆಯಲ್ಲಿ ಬಲ್ಲ್ ಬ್ಲೂಟೂತ್ ಇದೆ ಅದಕ್ ಕನೆಕ್ಟ್ ಮಾಡ್ತೀನವಿ ಸಾಂಗ್ ಕೇಕಂತಾನ ಕೆಲ್ಸ ಮಾಡ್ತವಿಿ ಹನ್ನ ಹ್ಮ್ ಹಾಗಾಗಿ
ಮತ್ತೆ ಮೇಡಮ್ ಮಕ್ಳ ಏನ್ ಮಾಡ್ತಿದ್ದಾರೆ
ಅವ್ರಏನ ಅದೇ ನೋಡ್ಸ ಅವೆಲ್ಲ ಅವ್ರಗೆಗ್ ಬರ್ಕಳಾಕ್ ಬಿಟ್ಟಿದಾರಂತ ಏಜ್ ಸ್ಟ್ಯಾಂಡ್ರ್ ಅದ ಅವ್ರು ಸಿ ಬಿ ಎಸ್ ಸಿ ಬೇರೆ ಬರ್ಕಂತರ್ತಾರ ಹೌದನ್ ಮಗ ಶಟಾಲ್ ಹಬಂದ ಹ್ಮ್ ಮತ್ತ
ನಿಮ್ಗೆ ಅವರುಬ್ರಲ್ಲಿ ಯಾರ ಮೇಲೆ ಪ್ರೀತಿ ಜಾಸ್ತಿ ಮೇಡಮ್
ಮೇಡಮ್ ನನ್ ಹಂಗಿ ಹಿಂ ಅಲ್ಲ ನನಗ್ ಮೂರ್ ಮಕ್ಳು ಮ್ಯಾಮ್ ನನ್ ಮಗಳ ಒಬ್ಬಳ ದೊಡ್ಡೊಡ ಪಿುಓದತ್ತತಾಳೆ ಸೆಕೆಂಡ್ ಇರ್ ಪಿ ಯು ಹಾಸ್ಟೆಲ್ ಅಲ್ಲಿ ಇದ್ದಾಳೆ ಮೂರು ನನ್ ಮಕ್ಳ ಅಲ್ವಾ ನನ್ಗೆ ಯಾರು ಅವ್ರ ಹಚ್ಚಿ ಉರಚಿಲ್ಲಾನ ಮೂರು ಒಂದೆ
ನಮ್ಮನಲ್ಲೂ ನಾವವು ಏಳು ಜನ ಮಕ್ಳು ಮೇಡಮ್ ಆದ್ರೂ ನಮ್ಮ ಮನೇಲಿ ನನ್ ಮೇಲೆ ಪ್ರೀತಿ ಜಾಸ್ತಿ ಅಂದ್ರೆ ಕಿರಿ ಮಗಳ ಮೇಲೆ ಕಿರಿ ಕೊೋಯ್ದ್ರು ಪ್ರೀತಿ ಅಂತಾರಲ್ಲ ಹಂಗೆ
ಇಡುತ್ತೆ ಇರಲ್ಲ ಅಂತಲ್ಲ ಬಟ್ ಮೂರ್ನು ನಾನ ಅಲ್ಲಾ ನನ್ನೊಟ್ಟಲ್ಲಿ ನಾನ್ ತನ ಇದ್ ಮಾಡಿರೋದು ನನ ಮೂರು ಒಂದೇ ಯಾರಿ ನೋವಾದ್ರು ನನಗೆ ನೋವಾಗದುರು ಹಂಗ ಅವ್ರ ಮೇಲ್ ಜಾಸ್ತಿ ಇವ್ರ ಮೇಲ್ ಜಾಸ್ತಿ ಅಂತೇಏನಿಲ್ಲ ಇಲ್ಲ ಈಗ ನ ಮಳ ದೊಡ್ಡ ಮಳ ಹಾಸ್ಟೆಲ್ ಅಲ್ಲ ಇದಾಳಲ್ಲ ಸ್ವಲ್ಪ ಈಗ ಅವ್ಳ ಮೇಲೆ ಕೇರ್ ಜಾಸ್ತಿ ಅಷ್ಟೆ ಹಂಗೆ ಅಷ್ಟ ಬಿಟ್ರೆ ನ ಮೂರ್ ಮಕ್ಳು ಬಂದೆ
ಹಾ
ಮತ್ತೆ ಮೇಡಮ
ಏನಿಲ್ಲ ಮೇಡಮ್ ನಾನು ಒಂದ್ ಸ್ವಲ್ಪ ಔಟ್ಸೈಡ್ ಕೆಲ್ಸ ಇತ್ತುತ್ತ ಹೋಗಿದ್ದೆ ಯಾವ ಕೆಲ್ಸನ ಮಾಡಿಲ್ಲ ಇವತ್ತು ಎಲ್ಲಾ ಪೆಂಡಿಂಗ್ ಆಗ್ಬಿಟ್ಟಿದೆ
ಕ್ಲಿಯರ್ ಮಾಡ್ಬೇಕು ನಾಳೆ ಬೇರೆ ಸಟರ್ಡೆೇ ನಮ್ಮ ಸ್ಕೂಲಲ್ಲಿ ಮಾರ್ನಿಂಗ್ ಏಳು ಗಂಟೆಗೆ ಹೌದು ಏಳು ಗಂಟೆ ಏಳುವರೆಗೆ ನಾವ ಅಲ್ಲಿಗೆ ಅಂದ್ರೆ ಏಳುವರೆಗೆ ಬಸ್ ಇದೆ ಇಲ್ಲಿಂದ ಎವಳೋ ಮುಕ್ಕಾಲ್ ಗಾಡೆ ಬರುತ್ತೆ ಅದಕ್ಕ ಹೋದ್ರ ಕರೆಕ್ಟ ಆಾಗಿ ಎಂಟು ಗಂಟೆಗೆ ಇರ್ತ್ತೇವೆ ಪ್ರೇಯರ್ ನಡೀತಿ ಇರುತ್ತೆ ಗೌರ್ಮೆಂಟ್ ಸ್ಕೂಲ್ ಅಲ್ವಾ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ ಜಾಸ್ತಿ
ಹೌದು ಏನ್ ಮಾಡ್ತೀರ ಮತ್ತೆ ಹೆಣ್ಮಕ್ಳ ಕಷ್ಟ ನೋಡ್ರಿ ಹೊರಗು ದುಡಿಬೇಕು ಮನೆಗೂ ದುಡಿಬೇಕು
ಬ ಇವತ್ತು ಬೇರೆ ಟೆಕ್ಸ್ಟ್ ಬುಕ್ ತಗೊ ಬಂದ್ರು ನಮ್ಮ ಹೆಚ್ ಎಂ ಅವ್ರರಿಗೆ ದೌಡ ಕ್ಯಾನ್ಸ ಹೆಸರಾಗಿಬಿಟ್ಟಿದೆ
ಅಯ್ಯೋ ಹ್ಮ್
ನಮ್ಮ ಹೆಚ್ಚಮ್ಮಂಗೆ ಕೈನ ಕೊಯ್ದ್ ಬಿಟ್ಟು ಅಂದ್ರೆ ಅದು ನನಗ್ ಗೊತ್ತಿಲ್ಲ ಹೆಂಗ
ಹ್ಮ್
ಅದು ನನಗ್ ಗೊತ್ತಿಲ್ಲ ಮೇಡಮ್ ಹೆಂಗಾಯ್ತು ಏನು ಅಂತ ಕೇಳಿಲ್ಲ ನಾನು ಬಟ್ ನೋಡ ಭಯ ಆಗುತ್ತೆ ಯಾಕಂದ್ರೆ ಕೈಯಲ್ಲಿ ಇರೋ ಚರ್ಮನ ತಗ್ದು ಮುಖಕ್ ಹಾಕಿದ ಇದನ್ ಮಾಡಿದ್ದಾರೆ ಸ್ಟಿಚ್ ಹಾಕಿದಾರಾ ನೋಡಕ್ ಭಯ ಆಗ್ಬಿಡುತ್ತೆ ಅವ್ರ ಇವತ್ತು ಟೆಕ್ಸ್ಟ್ ಬುಕ್ ತಗ ಬರಣ ಬಾರಂ ಅಂತೆ ಹೇಳಿದ್ರು
ಹ್ಮ
ಇವತಪ್ಪ ಬಂದ್ ಏ
ಹ ಹ್ಮ
ದಾವಣ್ಗೆರೆಯಲ್ಲಿ ಸೆಲೆಕ್ಷನ್ ಮಾಡಿದ್ದು ಮೇಡಮ್ ಅಷ್ಟೊಂದು ಅಂದ್ರೆ ಈಗ ಬೇರೆ ಕಡೆೆಯಲ್ಲೆಲ್ಲ ಸಿ ಬಿ ಸಿ ಬಿ ಎಸ್ ಸಿ ಅಂದ್ರೆ ರೆಫ ನಾವು ಒಂದು ಕಂಪ್ನಿಗೆ ರೆಫರ್ ಮಾಡಿ ತರ್ಸೋ ಬುಕ್ಸು ಇವು ಅಂತ ಹೇಳಿದ್ರೆ ಯ ಅವ್ರು ಇವಾಗಿನ ಅಂಗಡಿ ಮಾಡಿಟ್ಟಿದಾರ
ಹ್ಮ್ ಹ್ಮ್ ಹ್ಮ್
ಬರೋದು ಹಂಗಾಗಿ ನನ್ಗೇನು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಟೆಸ್ಟ್ ಬುಕ್ಕು ವಿಧಿ ಇಲ್ವಲ್ಲ ಏನ್ ಮಾಡೋದು ಆಮೇಲೆ ಜಾಸ್ತಿ ಟೈಮು ಇಲ್ಲ ಈಗ ಮತ್ತೆ ಕ್ಲಾಸ್ ಸ್ಟಾರ್ಟ್ ಆಗ್ಬೇಕ ಆಲ್ರೆಡಿ ಒ ಮತ್ ಮುಗ್ದೋಗ್ಬಡ್ತು ಆಮೇಲೆ ಕಿರಿಕಿರಿ ಸ್ಟಾರ್ಟ್ ಆಗಿಬಿಡುತ್ತೆ ಒಂದು ಮಂತ್ ಆಯಿತು ಸಿಲಬಸ್ ಆಗಿಲ್ಲ ಅಲ್ಲಿ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಸ್ವಲ್ಪ ಪ್ರೆಶರ್ ಜಾಸ್ತಿ ಬೇಗ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಏನ್ ಮಾಡ್ತಿದ್ದೀರಾ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ
ಹಾ
ಪ್ರೈವಿಟ್ ಅಲ್ಲಿ ನಾವು ಒಂದ್ ಮಂತ್ ಅಲ್ಲಿ ಇಷ್ಟ್ ಟೆಕ್ಸ್ಟ್ ಬುಕ್ ಒಂದು ಸೆಮ್ ಬುಕ್ ಅಂತ ಮಾಡ್ತಾರೆ ಹಂಗಾಗಿ ಒಂದ್ ಕೊಡ್ತಾರೆ ಒಂದ್ ಕಂಪ್ಲೀಟ್ ಮಾಡ್ತೀವಿ ಇಲ್ಲಂಗ ಬರಲ್ಲ ಗೌರ್ಮೆಂಟ್ ಸ್ಕೂಲ್ಲ್ಲಿ ಪ್ರತಿಯೊಂದಕ್ಕೂ ಲೆಕ್ಕ ಕೊಡ್ಬೇಕು ನಾವು ನಾವ ಇವತ್ ಮತ್ತ ಏನ್ ಮಾಡಿದೀವಿ ಅಂತ ಬರ್ದಿಡಬೇಕು ಪ್ರತಿಯೊಂದು ಡೈರಿ ಕೊಟ್ಟಿರ್ತಾರೆ ಡೈರಿ ಅಲ್ಲಿ ಮೆನ್ಷನ್ ಮಾಡ್ಬೇಕು ನಾವ ಇವತ್ತ ಇದೊಂದು ಮಾಡಿದ್ದೀವಿ ಅಂತ ಹಂಗಾಗ ಸ್ವಲ್ಪ ರಿಸ್ಕ್ ಆ ಮೀಡಿಯಂ ಪೇರೆಂಟ್ಸ್ ಜಾಸ್ತಿ ಇರೋದ್ರಿಂದ ಇಂಗ್ಲಿೀಷ್ಗ ಏನು ಬರ ಇಲ್ಲ ಕನ್ನಡದಲ್ಲೇ ಬರಿಬೇಕು
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್ ಸ್ವಲ್ಪ ರೆಿಸ್ಟ್ರಿಕ್ಷನ್ಸ್ ಜಾಸ್ತಿ ಪ್ರವಿಟ್ ಅಲ್ಲಿ ಅಂತಂತಳಿದ್ರೆ ನಮಗ್ ಗೊತ್ತಿರುತ್ತಾ ಮಾರ್ಕೊಂಡು ಹೋಗ್ತೀವಿ ಅವ್ರ ಕ್ವಶನ್ ಮಾಡದ್ರು ಅಲ್ಲಿ ನೋಡ್ತಾರ ಮಕ್ಳು ಮೇಲ್ ರಿಸಲ್ಟ್ ನೋಡ್ತಾರ ಅವರು ಹಂಗ ಸುಮ್ನೆ ಆತ ಂಗು ಇಲ್ಲ ಭಯನ್ನು ಇಲ್ಲ ಹೊಡದ್ರ ಉುಡ್ಕೊಂಬತ್ತಾರ ಪೇರೆಂಟ್ಸು ಜಗ್ಗಳಾನೇ ಮಾಡ್ತಾರ ಸ್ಕೂಲ್ ಹತ್ರ
ನೀವ ಹಂಗ ಹೊಡದ್ರಿ ನನ್ ಮಕ್ಳಿಗೆ ಅಂತ ಬೇರೆ ಮಕ್ಳು ಹೊಡ್ದಿರವನನೆ ಬಿಡಲ್ಲ
ಇಲ್ಲ ಮೇಡಮ್ ನಾವೆಲ್ಲಾ ನಮ್ಮ್ ಮಕ್ಳನ್ನ ಹೊಡೆದ ಹೇಳ್ಕೊಡಿ ಅಂತ ಹೇಳ್ಬದು ನಾವೆಲ್ಲಾ ಹಂಗೆ ಹೇಳುದು್ ನಮ್ಮ ಮಕ್ಳಗ್ ಒಳಗ್ ಕೊಟ್ಟ ಕಲ್ಸಿ ಅಂತ ಮತ್ತ ಹೇಳ್ಬರಂದ ನಾವ್ ಸ್ಕೂಲ್ಲ್ಲಿ ನಮ್ಮ ಮಕ್ಕಲಿಗೆ ವಧೆ ಕೊಟ್ಟೆ ಹೇಳ್ಕೊಡಿ ಅಂತ ನಾ ಟೀಚರ್ಸ್ ಹೇಳ್ ಬರ್ತೇನ ಸ್ಕೂಲ್ ಅಲ್ಲಿ ಮಕ್ಕಳಿಗೆ ಹಓದಕ್
ಇದು ನಾನು ಆಾಸ್ಕಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೆ ಒಬ್ಬ ಪೇರೆಂಟ್ಸು ಬಂದು ದಿಶ್ನ್ನ ಹುಡ್ಕಿ ಮೇಲೆ ಒಂದೇ ಹೊಡೆದಿದ್ದೀನಿ ಅಂತ ಕಂಪ್ಲೇಂಟ್ ಮಾಡಿದ್ರು ನೋಡ್ರಿ ಇವಾಗ ಆ ಹುಡ್ಗಿ ಓದೋದೇ ಇಲ್ಲ ಆಮೇಲೆ ಸರಿ ಬಿಡಿ ಸರ್ ನೆಕ್ಸ್ಟ್ ಟೈಮ್ ರಿಪೀಟ್ ಆಗಲ್ಲ ಅಂತಿ ಅವತ್ತಿಂದ ಅಿ ಮಾತಾಡ್ಸಲ್ಲ ನೋಡಕ್ ಹೋಲ್ಲ
ಹಾ
ಬರೀತರೆ ಹೋಮ್ ವರ್ಕ್ ಮಾಡಿಲ್ಲ ಅಂತಾರೆ ಕಳಿಸ್ತಾರೆ ಓದ್ತಯ ಓದಕ್ ನಿಲ್ಿಸಸ್ತಾರೆ ನೀನ್ ಓದ್ತೀಯ ನಮ ಅಂತ ಕೇಳ್ತ ಅವಳು ಹೋದಲ್ಲ ಅಂದ್ರೆ ಆಯ್ತು ಸರಿ ಕುೂತ್ಕಳಮ್ಮ ಅಂತಾರೆ ಹಿಂಗ ಆಗುದ ಮೆ ನಾವು ಕ್ವಶನ್ ಮಾಡಕ್ ಹೋದ್ರೆ ಈ ತರ ಪ್ರಾಬ್ಲಮ್ ಆಗುತ್ತೆ ಅವರು ನಿಮ ಮುಂದೆ ಆಯ್ತು ಇ ಮೇಡಮ್ ಈಥರ ನೆಕ್ಸ್ಟ್ ರಿಪೀಟ್ ಆಗಲ್ಲ ಅಂತ ಹೇಳಿ ಕಳಿಸ್ತಾರೆ ಆಮೇಲ್ ಮಾಡ ಕೆಲ್ಸನೇ ಅದು
ಇಲ್ಲ ಮೇಡಮ್ ನಾವು ಒಡ್ತಾ ಕೊಟ್ಟೆ ಹೇಳ್ರಿ ಅಂತ ಹೇಳೇೋದು
ಅಂದ್ರೆ ಈಗ ಕ್ವಶನ್ ಮಾಡ್ಲಿ ಹೊಡೆದಿರ್ತಾರೆ ಸುಮ್ ಸುಮ್ನೆ ಯಾರು ಟಾರ್ಗೆಟ್ ಮಾಡ್ಕೊಂಡ್ ಓಡ್ದಿರಲ್ಲಲ್ವಾ ಯಾಕಂದ್ರೆ ಅಲ್ಲೆಲ್ಲ ಎಲ್ಲಾ ಮಕ್ಳು ನಮ್ಮ ಮಕ್ಳು ಅಂತಾನೇ ಟ್ರೀಟ್ ಮಾಡ್ಬೇಕಾದ್ರೆ ಯಾರು ಅನ್ಗೆ ಟಾರ್ಗೆಟ್ ಮಾಡಕ್ ಹೋಗಲ್ಲ ಅದನ್ನ ಇವರು ಅರ್ಥ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ
ಹ್ಮ ಹ್ಮ ನೋಡ್ರಿ ಮೇಡಮ್ ಸುಮ್ನೆ ಮಕ್ಳು ಟಾರ್ಗೆಟ್ ಆಗ್ತಾರ ಹಿಂಗೆಲ್ಲಾ ಮಾಡ್ಕಂತ ಹೋದ್ರಿ
ಹೌದು ನೋಡ್ರಿ ಈಗ ನಾನು ಆ ಸ್ಕೂಲ್ ಬಿಟ್ಟಿದ್ದೀನಿ ನಮ ಟೀಚರ್ಸ್ ಲ್ಲ ಆಲ್ರೆಡಿ ಮಾತಾಡ್ಕೊ ಬಿಿಟ್ರು ಏ ಬೇಡಪ್ಪಾ ಅವರು ಸವಾಸ ಹಂಗಿದಾರೆ ಅಂತ ಹೇಳಿದ್ರೆ ಯಾಕ್ ಬೇಕು ಸವಸ ಬೇಡ ದೂರ ಇದ್ ಬಿಡಣ ಮಚ್ಚು ತಕೊ ಬಂದಿದ್ರು ಮೇಡಮ್ ನನ್ ಮಗಳು ನೋಡ್ಸಿದ್ದೀರಾ ಅಂತ
ನೋಡರಿಿ
ನಂಗಿರುತ್ತೆ ಕಷ್ಟ ಇರದು ಮೇಡಮ್ ಊಟಕ್ಕೆ ಹೋಗ್ಬೇಕು
ಸರಿ ಮೇಡಮ ಸರಿ ಮೇಡಮ್ ಓಕೆ